ಏನಿಲ್ಲ ಕುತಿದ್ದೆ ನೀವು
ನಾನ್ ಜ ಎಷ್ಟಟ್ ಮನಲ್ಲ ಇದಿದ್ದೆ
ಹೌದತ ಟೀ ಕಾಫಿ ನಾಶ಼
ಆಯ್ತು ನಿಮ್ದು
ಒಂದು ಆಯ್ತು ಇವಾಗ
ಹೌದಾ ಮತ್ತೆನ್ ಸಮಾಚಾರ ಫೋನ್ ಮಾಡಿದ್ದೀರಾ
ಏ ಏನಿಲ್ಲ ಸುಮ್ಮನೆ ಹಾಗೆ ಕೂತಿದ್ನ ವೀಕೆಂಡ್ ಅಲ್ವಾ ಇವತ್ತು ಸೋ ಕಾಲೇಜ್ ಎಲ್ಲಾ ಇರಲ್ಲ ಅಕ್ಕೆ ಏನ್ ಮಾಡ್ತಿದ್ದೀರಿ ನೀವು ಅಂತ ಕೇಳ ಕಾಲ್ ಮಾಡಿದ್ದೆ
ಹೌದಾ
ಏನ್ ತಿಂಡಿ
ನಂಗು ಅವಲಕ್ಕೆ
ಅಯ್ ನಮ್ದು ಅವಲಕ್ಕಿನ
ಹೌದಾ ಹ್ಮ್ ಹ್ಮ್ ಹ್ಮ್
ತ್ತ
ಹೇಳ್ಬೇಕು ನೋಡಿ ಎಲ್ಲ
ಏನ್ ಮಾಡ್ತಿದ್ದೀರಾ ಡಿಗ್ರಿ ಕಂಪ್ಲೀಟ್ ಆಯ್ತಲ್ಲ ಇವಾಗ
ಹ್ಮ್ ಇವಾಗ ಡಿಗ್ರಿ ಕಂಪ್ಲೀಟ್ ಆಯ್ತು ಸೊ ಇವಗ ನಾನು ಹ ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋಣ ಅಂತ ಸ್ಟಾರ್ಟ್ ಮಾಡಕ್ಕೆ ಜಸ್ಟ ಇವಾಗ ತರ ಲೈಬ್ರರಿಗ್ ಹೋಗಿ ಸ್ವಲ್ ಪೋತ್ ಕುತ್ಕೊಣೋದು ಮತ್ತೆ ಬುಕ್ಸ್ ಓದಕ್ಕೆಲ್ಲ ಟ್ರೈ ಮಾಡೋದು. ಅಂದ್ರೆ ಕಾನ್ಸಂಟ್ರೇಷನ್ ಇ ಅಂದ್ರೆ ಥ್ರೀ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗ್ ಕುತ್ಕೊಣೋದು.
ಅಂದ್ರೆ ಇವಾಗ ಇನ್ನು ಕಾಂಪಿಟೇಟಿವ್ ಮಾಡ್ಬೇಕು ಅಂತಾನೇ ಪ್ಲಾನ್ ಮಾಡಿದ್ದೀರಾ ಅಥವಾ ಮಾಸ್ಟರ್ ಡಿಗ್ರಿ ಏನಾದ್ರು
ಇಲ್ಲ ಇಲ್ಲ ಮಾಸ್ಟರ್ ಡಿಗ್ರಿ ಏನ್ ಬೇಡ ಅಂತ ಇದ್ರು ಮನೇಲಿ. ಕಾಂಪಿಟೇಟಿವ್ ಫೀಲ್ಡ್ ಗೆ ಹೋಗಂಗಿ ಅಂದ್ರೆ ಅದೇ ಡಿಗ್ರಿನೇ ಸಾಕಲ್ವಾ ಮಾಸ್ಟರ್ ಡಿಗ್ರಿ ಏನಕ್ ಮಾಡಕ್ ಹೋಗ್ತಿಯ ಅಂತ ಅಂದ್ರು ಅದಿಕ್ಕೆ ಇರೋ ಡಿಗ್ರಿ ಮುಗ್ಸ್
ಇಲ್ಲ ಎಕ್ಸ್ಟರ್ನಲ್ ಮಾಡ್ಬೇ
ಕೊಂಡು ಎಕ್ಸ್ಟರ್ನಲ್ ಅದೇ ಸದ್ಯಕ್ ಇವಾಗ ಇದೆಲ್ಲ ನೋಡ್ತಾ ಇದ್ದೀನಲ್ಲ ಒಂದ್ ವರ್ಷ ಕಂಪ್ಲಟ್ ಇದಕ್ಕೆ ಕೊಡಣ ಆಮೇಲ್ ನೋಡ್ ಕೋಣನ ಅಂತ ಅನ್ಕೊಂತಾ ಇದೀನಿ.
ಹ್ಮ್ ಹ್ಮ್ ಹ್ಮ್
ಇವಾಗ ಜಸ್ಟು ನಾನೊಂದ್ ಸ್ವಲ್ಪ ಹೊತ್ತು ಹೋದ್ ದ್ಕೊಂಡು ಆಮೇಲೆ ಒಂದ್ ತ್ರೀ ಫೋರ್ ಮಂತ್ಸ್ ಅ ಆದ್ಮೇಲೆ ಯಾವ್ದಾನೋ ಕೋರ್ಸ್ ಗೋಗಣ ಅಂತ ಅನ್ಕೊಂತಾ ಇದ್ದೆ.
ಓ ಹೌದು ಅದೆಲ್ಲ ಟೆಸ್ಟ್ ಸಿರೀಸ್ ಎಲ್ಲ ಇರುತ್ತಲ್ಲ ಈಸಿ ಆಗುತ್ತೆ.
ಹ್ಮ್
ಒಂದ್ ಪ್ಲಾನ್ ಸಿಗುತ್ತೆ ಹೆಂಗ್ ಓದ್ಬೇಕು ಹೆಂಗಿಲ್ಲ ಅನ್
ಹೌದೌದು
ಹ್ಮ್ ಮತ್ತೆ
ಮತ್ತೆ ಅದೇ ಇವಾಗ ಒಂದ್ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಎಲ್ಲಾದ್ರು ಡೆಲ್ಲಿ ಅಥ್ವಾ ಬೇರೆ ಕಡೆ ಬೆಂಗ್ಳೂರಲ್ಲೇ ಕೋಚಿಂಗ್ ತಗೋಣನ ಅಯ್ತ್ವ ಹೈದ್ರಾಬಾದ್ಗೆ ಹೋಗೋಣ ಅಂತ ನೋಡ್ತಾ ಇದೀನಿ.
ಓಕೆ ಹ್ಮ್ ಹ್ಮ್ ಎಲ್ ಎಲ್ ಚೆನ್ನಾಗಿರುತ್ತೆ ನಿಮ್ ಗನ್ಸೊ ಮಟ್ಟಿಗೆ
ನನಿಗೆ ಫ್ರೆಂಡ್ಶ್ ಲ ಡೆಲ್ಲಿ ಅಂದ್ರೆ ಯು ಪಿ ಎಸ್ ಸಿ ಮಾಡೋದಾದ್ರೆ ಡೆಲ್ಲಿಗೆ ಬೆಟರು ಅಲ್ಲಿ ಟೀಚಿಂಗ್ ಆಗ್ಲಿ ಮ ಮತ್ತೆ ಅವೇ ಸೋರ್ಸಸ್ ಅವೈಲಬಿಲಿಟಿ ಮತ್ತೆ ಕಾಂಪಿಟೇಷನ್ ಎಷ್ ಟ್ಟಿದೆ ಎಲ್ಲ ತಿಳ್ಕೊಣಕೆ ನೀನು ಅಲ್ಲಿ ಹೋಗಿ ನೋಡಿ ಅಂದ್ರೆ ಸ್ವಲ್ಪ ಎಲ್ಲ ಖರ್ಚಾಗ್ಬೋದು ಬಟ್ ಅಲ್ಲಿನ್ ಎಕ್ಸ್ಪೀ ರಿಯನ್ಸೇ ಬೇರೆ ನಿನಗೆ ನಿನ್ ಆದ್ರೆ ನೀನು ಹೆಂಗ್ ಓದ್ಬೇಕು ಏನ್ ಓದ್ ಬೇಕು
ಹಾ ಹಾ ಹ ಹ
ತ್ತೆ
ಹಾ ಹ್ಮ ಅಂದ್ರೆ ನೀ ಯು ಪಿ ಎಸ್ಸಿ ನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ.
ಹ್ಮ್ ಮನೇಲ್ ಅದೇ ಹೇಳ್ತಿದ್ದಾರೆ.
ಹ್ಮ್ ಅಂದ್ರೆ ಯು ಪಿ ಎಸ್ ಮ ಬೇರೆ ಏಂದ್ರೆ ಬ್ಯಾಂಕಿಂಗದು ಮತ್ತೆ ಸ್ಟೇಟ್ ಎಕ್ಸಾಮ್ ಆದ್ರೆ
ಸ್ಟೇಟ್ ಎಕ್ಸಾಮ್ಸುನ್ ಲೈಕ್ ಕೋಚಿಂಗು ಯು ಪಿ ಎಸ್ ಸಿ ತಗೋಳೋದು ಅಂತ. ಅದು ಒನ್ ಇಯರ್ ಇರುತ್ತೆ ಸೊ ಒನ್ ಇಯರ್ ಅದು ಜಿ ಎಸ್ ಎಲ್ಲ ಕೋಚಿಂಗ ತಗೊಂಡ್ರ ಆಮೇಲೆ ಬೇಕಾರೆಷ್ಟ ಸ್ಟೇಟ್ ಅಲ್ಲಿ ನಮ್ದು ಸ್ಟೇಟ್ ಪಿ ಎಸ್ ಪಿ ಸಿ ಪಿ ಎಸ್ ಐಗೆ ಅಥವಾ ನಮ್ ಸಿವಲ್ ಸರ್ವಿಸ್ ಇರುತ್ತಲ್ಲ ಸ್ಟೇಟ್ ಸಿವಿಲ್ ಸರ್ವ್ ಅದಕ್ಕೂ ಕೂಡ ಎಸಾಮ ನವು ಅಟೆಂಡ್ ಮಾಡ್ಕೊಬುದು ಅಂದ್ರೆ ಸ್ವಪ
ಚಂಜ್ ಒಂಚೂರ್ ಚೇಂಜ್ ಇರುತ್ತೆ ಒಂಚೂರು ಚೇಂಜ್ ಇರುತ್ತೆ ಅನ್ಸುತ್ತೆ.
ಅದೇ ಅದೇ ಸ್ಟೇಟ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಇರುತ್ತೆ ನಮ ಸ್ಟೇಟ್ ಎಕ್ಸಾಮ್ಸ್ಲಲ್ಲ ಅದನ್ನೆಲ್ಲಾ ಓದ್ಕೊಂಡ್ರ ನಮ ಈ. ಆಗುತ್ತೆ ಯ ಎಕ್ಸಾಮ್ ಬರೆಯಕೆ ಕ್ಲಿಯರ್ ಮಾಡ್ಕೊಕೆ ಅಂತ ಅಂತಿದ್ರು.
ಸರ್ ಡಿಗ್ರಿ ಏನು ಮಾಡೋ ಪ್ಲ್ಯಾನ್ ಇಲ್ಲ.
ಏನಿಲ್ಲ
ಹ್ಮ್.
ಹ್ಮ್ ಹಂಗೆ ನಾವ್ ಫ್ರೆಂಡ್ಸು ಇದಾರೆ ಕಾಲೇಜ್ ಫೆಂಡ್ಸು ಅವರು ಇದೇ ಫೀಲ್ಡ್ ದಲ್ಲಿ ಹ್ಞಾಂ ಇದಾರೆ ಸೋ ಅವ್ರ್ ಅದು ಅವ್ರ್ಗೂ ಹೆಲ್ಪ್ ಆಗುತ್ತೆ ನಾವೆಲ್ಲರು ಗ್ರೂಪ್ ಗ್ರೂಪ್ ಸ್ಟಡಿ ಮಾಡ್ಬೋದು, ಆ ತರ ಆ ಇರುತ್ ಮತ್ತೆ ಮತ್ತೆ ಕೋಚಿಂಗ್ ತಗೊಂಬೇಕಾದ್ರೆ ಹೆಲ್ಪ್ ಆಗುತ್ತೆ
ತಾ.
ಇದು ಆತರ ಅನ್ಕೊಂತಾ ಇದ್ದೆ.
ಹೆಂಗೆ ಇಯರ್ಲಿ ವನ್ಸ್ ಇರುತ್ತಾ ಅದು ಎಕ್ಸಾಮು?
ಹಾ ಯುಪಿಎಸ್ಸಿದು ಇಯರ್ರ್ಲಿ ವನ್ಸ್ ಇರುತ್ತೆ ಮತ್ತೆ ಯು ಪಿಸಿ ಕಡೆಯಿಂದಾನೆ ತುಂಬಾ ಎಕ್ಸಾಮ್ಸ್ ಇದಾವೆ ಅಂದ್ರೆ ಸಿಎಪಿಫ್ ಆಗಿರ್ ಬೋದು ಸಿಐಎಸ್ಎಫ್ ಹೋ ಹೋಗುದ್ ಮೆ ಅಂದ್ರೆ ಮತ್ತೆ ಇನ್ನ ಒಂದ್ ನಾಲ್ಕ್ ಐದ್ ಎಕ್ಸಾಮ್ ಇದಾವೆ. ಸಿ ಡಿ ಎಸ್ ಎಕ್ಸಾಮ್ ಇದೆ. ಆತರ ಎಲ್ಲ ಎಕ್ಸಾಮ್ಸ್ ಬರ್ತಾ ಇರತ್ತೆ. ತ್ತೆ.
ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಮನೇಲಿ ಅಂತಿದ್ದಾರೆೆ. ಎಕ್ಸ್ಟರ್ನಲ್ ಮಾಡ್ಕೊ ಯಾವುದಾದ್ರೂ. ಆಮೇಲೆ ನೋಡ ಮಾಡ್ಕೊಂಡು ನಿನಗ್ ಓದಕ್ ಆದ್ರೆ ಕಾಂಪಿಟೇಟಿವ್ ಮಾಡು.
ಹ್ಮ್.
ಹ ಬಟ್ ಅಂದ್ರೆ ಯು ಪಿ ಎಸ್ಸ ನ್ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ ಯಾಕಂದ್ರೆ ನಮಗ ಇದಿರುತ್ತ ಸೇಫ್ ಇರುತ್ತಲ್ಲ.
ಹ್ಮ್.
ಬ್ಯಾಂಕಿಂಗ್ ಅಲ್ಲಿ ಬ್ಯಾಂಕ್ ಅಂದ್ರೆ ಒಂಚೂರು ಸೇಫ್ ಇರುತ್ತೆ ಟೈಮಿಂಗ್ ಇರುತ್ತಲ್ಲ.
ಹಾ.
ಸೊ ಅದಕ್ಕೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಡ್ಬೇಕು ಸ್ಟೇಟ್ ಏನ್ ಪ್ರಿಪೇರ್ ಆಗಲ್ಲ ಬ್ಯಾಂಕಿಂಗ್ ಅಲ್ಲೇ ಯಾವದಾದ್ರು ಟ್ರೈ ಮಾಡೋಣ ಅಂತ ಎಕ್ಸ್. ಹಾ ಮಾಸ್ಟರ್ ಡಿಗ್ರಿ ಎಕ್ಸ್ ಅಮಲ್ ಮಾಡಿಕೊಂಡು ಹ್ಮ್ ನಾನದು ಪ್ಲಾನ್ ಮಾಡ ತಿದೆ.
ಹ್ಮ.
ಹ್ಮ್ ಮತ್ತೆ.
ಮತ್ತೆ ಏನಿಲ್ಲ ಮತ್ತೆ ನೀನು. ಹ ಡಿಗ್ರಿ ನಿಂದುು ಮುಗ್ದಿರ್ಬೇಕಲ್ವಾ
ಹಾ ಮುಗ್ದಿದೆ ನಂದು
ಹ್ಮ್
ಹ್ಮ್ ಮುಗ್ದಿದೆ ಇವಾಗ ಅದಕ್ಕೆ ಪ್ಲಾನ್ ಹೆಂಗೆ ಇನ್ನೋ ಒಂದಿಬ್ರಿಗೆ ಯಾರಿಗಾದ್ರು ಕೇಳೋಣ ಹೆಂಗ ಹೆಂಗ ಅಂತ ಹ್ಮೆ ನೋಡೋಣ ಅಂತ ನಿಗ್ ಕಾಲ್ ಮಾಡ ಏನ್ ಮಾಡ್ತಿದ್ದೀರಾ ಏ ಎಲ್ಲ ಅಂತ ನಿಮ್ಮ ೂರಲ್ಲಿ ಹೆಂಗಿದೆ
ನಾಾನ ಜಲ್ಲ ಮುಕ್ಿಸಿ ಬ ಇ ಕೋಚಂಗ್ ವಿಚಿ್ ಮಾಡ್ಕೋಣ ಹತಾ ಇದ್ದೀನಿ
ಹ್ಮ ಅಂದ್ರೆ ಇನ್ನುೂ ಕೋಚಿಂಗ್ ತಗೊಂಡಿಲ್ಲ ಅಥವಾ ಯಾವ್ದಾದ್ರು ನೋಡ್ ಬಂದಿದ್ದೀರಾ
ನೋಡಿದೀನಿ ನೋಡಿದ್ದೀನಿ ಅದು ಅಡ್ಮಿಷನ್ ಸೊ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಆಾಗ ಹೋಗ್ಬೇಕು
ಓಕೆ ಓಕೆ
ಹಾ ನೀವು
ನಾ ಇನ್ನೇನ್ ನೋಡಿಲ್ಲ ಅದ್ಕ ಇನ್ನು ಯೋಚನೆ ಮಾಡ್ತಿದ್ದೀನಿ ಹೆಂಗೆ ಮಾಸ್ಟರ್ ಡಿಗ್ರಿ ಮಾಡಿದ್ರುನು ರೆಗ್ಯುಲರ್ ಮಾಡ್ಬೇಕಾ ಎಕ್ಸ್ಟರ್ನಲ್ ಮಾಡ್ಬೇಕಾ ಅಂತ
ಹ್ಮ್ ಹ್ಮ್ ಹ್ಮ್
ಹ್ಮ್ ಇನ್ನೊಂದಿಬ್ರ ಯಾರಿಗಾದ್ೂ ಕೇಳ್ಕೊಂಡು ಮಾಡೋಣ ಅಂತ ಅನ್ಕೊಂಡನಿ ಯೋಚನೆ ಮಾಡ್ತಿದ್ದೆ ಅದಕ್ಕೆ ಎ ಬಿ ಎ ಮಾಡ್ಬೇಕ ಂದ್ರೆ ಎಕ್ಸ್ಟರ್ನಲ್ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಏನ್ ಮಾಡಣ ಏನ್ ಮಾಡ ತ್ ಇವಾಗ ಎ ಬಿ ಎ ಮಾಡಿದ್ರು ಪ್ಲೇಸ್ಮೆಂಟ್ ಆಗ್ಬೇಕಲ್ಲ ಹ್ಮ ಅದಿದೆ ಮೇ
ಮಾಡಟೆನ್ಷನ್ ಇದ್ರೆ
ನಮ್ಮ ಅ ೆ ಮಾಡ್ತಿದ್ದೀನಿ ಇಲ್ಲ ಮಾಡ್ಕೊಂಡು ಬ್ಯಾಂಕಿಂಗ್ ನಲ್ಲಿ ಯಾವ್ದಾದ್ರು ಮಾಡಣ ಅಂದ್ರೆ ನನ್ಗೂ ಹೆಲ್ಪ್ ಆಗತ್ತಲ್ಲ ಅದ ಏನ್ ಮಾಡ್ಲಿ ಎ್ ಬಿ ಎ ಮಾಡ್ಲಾ ಅಥವಾ ಎಮ್ ಕಾಾಮ್ ಮಾಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ ಎಲ್ಲ ಕಾಂಪಿಟ್ ಸೈಡ್ ಹೋಗ ಬಂದ್ರೆ ನೀವ್ ಹೇಳ್ದಂಗೆ ಒಂದ್ ವರ್ಷ ಅದಕ್ಕೆ ಕೊಡ್ಬೇಕಾಗತ್ತೆ ಹ್ಮ್ ಹ ಈ ಕಡೆ ಬೇರೆ ಕಡೆ ಕಾನ್ಸೆಂಟ್ರೇಟ್ ಮಾಡ ಆಗಲ್ಲ ನಾವು ಕಾಂಪಿಟೇಟಿವ್ ಮಾಡಕ್ ಮಾಡಿದ್ರೆ.
ಹೌದು.
ಅದಕ್ಕೆ ಯೋಚನೆ ಮಾಡ್ತಿದ್ದೆ ಏನ್ ಮಾಡ್ಬೇಕು ಅಂತ.
ಹ್ಮ್ ನೋಡಿ ಯಾವ್ದಾದ್ರು ಲೈಕ್. ಕೋಚಿಂಗ್ ಏನ ತಗೋಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಟ್ ಬೆಂಗಂಗಳೂರು ಅಥವಾ ಎಲ್ಲಾದ್ರೂ
ಆನ್ಲೈನ್ ಅಲ್ಲು ಸಿಗುತ್ತ ಅನ್ಸತ್ತಲ್ಲ.
ಅವೈಲಬಲ್ ಇರುತ್ತೆ ಆನ್ಲೈನ್ ನಲ್ಲೂ ಸಿಗುತ್ತೆ ನೀವು ಆನ್ಲೈನ್ ಆಕ್ಚುಲಿ ಆಫ್ಲೈನ್ಗಿಂತ ಕಡಿಮೆ ಫೀಸ್ ಎಲ್ಲ ಇರುತ್ತೆ.
ಓಕೆ.
ಆಫ್ಲೈನ್ಲಾಲೂ ಆನ್ಲೈನ್ಲೂ ಮಾಡ್ಕೊಬಹುದು. ಅಂದ್ರೆ ಲೈಕ್ ಆಫ್ಲೈನ್ಗೆ ಹೋಗಕ್ ಆಗಲ್ಲ ಅಂದ್ರೆ.
ಹಾ ಸ್ಟ್ ಸರೀಸ್ ಎಲ್ಲ ಅದದು ತಗೋಬೇಕಾಗುತ್ತೆ.
ಟೆಸ್ಟ್ ಸಿರಸು ಸಿಗುತ್ತೆ. ಆಪ್ಲೈನ್ ಆನ್ಲೈನ್ ಮೂಡು ಇರುತ್ತೆ. ಬಟ್ ಆಫ್ಲೈನ್ ಹೋದ್ರೆ ಚೆನ್ನ್ ಅನ್ಸುತ್ತೆ ನಿಮ್ ಟೈಮ್. ಮ್ಯಾನೇಜ್ಮೆಂಟ್ ಆಗಲಿ.
ಹೌದು ಗೊತ್ತಾಗುತ್ತೆ ಹೆಂಗೆಂಗೆ ಹ್ಮ್.
ಚೆನ್ನಾಗ್ ಅನ್ಸುತ್ತೆ. ಎಕ್ಸಂ ಫೀಲ್ ಅನ್ಸುತ್ತೆ ಅಲ್ವಾ ನಾನು ಆಫ್ಲೈನ್.
ಆಫ್ಲೈನ್ ನಾ.
ಹ್ಮ್ ಆಫ್ಲೈನ್ ತಗೊಂಡ್ರ ಬೆಟ್ ಬೆಟ್ರೂ ಅಂತ ಅನ್ಸತು. ಹ್ಮ್ ಅದುಕೋಸ್ ತರ ಮನೆಯಲ್ಲ ಆಫ್ಲೈನ್ ಅಂತ ಹೇಳಿದ್ರು ಸೊ ಆಫ್ಲೈನೆ ನೋಡ್ತಾ ಇದ್ದೀನಿ
ಯಾವಾಗಿಂದ ಸ್ಟಾರ್ಟ್ ಕ್ಲಾಸಸ್
ಕ್ಲಾಸಸ್ ಫೆಬ್ರವರಿಯಿಂದ
ಓಕೆ ಅಂದ್ರೆ ಡೆಲ್ಲಿಗೆ ಹೋಗೋ ಪ್ಲಾನ್ ಮಾಡಿದ್ದೀರಾ
ಹ್ಮ್ ಇವಾಗಂತ ತ್ರೀ ಮಂತ್ಸ್ ಇಲ್ಲೇಓದ್ೊಂಡು ಆಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಿದೆ
ಹಾ ಅಂದ್ರೆ ಅಲ್ಲ ಅಂದ್ರೆ ಲೈಬ್ರರಿಗೆಲ್ಲಾ ಹಚ್ಚಿ
ಹಾ ಎಲ್ಲ ಅಲ್ಲ ಈ ಇವಾಗ ಇಲ್ಲ ಲೈಬ್ರರಿ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕು ಅಂತ ಹ್ಮ
ಮತ್ತೆ
ಮತ್ತೆ ಏನಿಲ್ಲ ಅಷ್ಟೇ ಎಜುಕೇಷನ್ ಡಿಗ್ರಿ ಮುಗಿಸ್ಕೊಂಡು ಮತ್ತು ಕ್ವಾನಿಫಿಕೇೇಶನ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ಅದಂತ ಅದೇ ಅದ ಇನ್ನೂ ಒಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಸರ್ಟಿಫ ತಾಣ ಅಷ್ಟಲ್ಲಿ ಇಲ್ಲೇ ಒಂಚೂರು ಒಡ್ಕೊಳೊಣ ಅಂತ ಹೋಗ್ತಾ ಇದೆ ಲೈಬ್ರರಿಗೆ ಹ್ಮ ಇಲ್ಲೇ ಬುಕ್ಸ್ ಎಲ್ಲ ತಗೊಂಡಿದೀನಿ ಬೇಸಿಕ್ ಸಿಲೆಬಸ್ ಕವರ್ ಮಾಡ್ ಕೊಂಡು ಆಮೇಲೆೋದ್ರೆ ಬೆಟ್ ಕ್ಲಸ್ಗೆ ಇಲ್ಲ ಅಂದ್ರೆ ಕ್ಲಾಸಸ್ಲ್ಲ ಅರ್ಥ ಆಗಲ್ಲ ಅಂತ ತ್ತ ಬೇಸಿಕ್ಸ್ ಎಲ್ಲ ಕವರ್ ಮಾಡ್ತ ಗೊತ್ತಾ ಇದೆ
ಓಕೆ ಓಕೆ ಹ್ಮ್ಮ್ ಮತ್ತ ಮನೇಲೆಲ್ಲ ಹುಷಾರಾಗಿ ಹ್ಮ ಹ್ಮ್ ಮತ್ತೆ
ಅಲ್ಲಿ ನಾವು ಆರಾಮಿದ್ದೀವಿ ನೋಡಿ
ಹ್ಮ್ ಹ್ಮ್ ಹ್ಮ್
ಸರಿ ಏನಾದ್ರೂ ಇದ್ರೆ ಫೋನ್ ಮಾಡಿ
ಓಕೆ ಕೆ ಇಡ್ಲ ಸರಿ ಬಾಯ್ ಬಾಯ್
ಬಾಯ್ ಬಾಯ್